ಹಾ ಹ್ಮ ಹೇಳಿ ಬ್ರೌ ಹಾ ಆರಾಮಪ್ಪಾ ನೀವು
ಮತ್ತೆ ಟೀ ಏನ್ ತಗೊಂಡಿಲ್ಲ ಅದೇ ಹಳೆ ಪಳೈತಾ
ಸಿಲತ್ತಲ್ಲ ಅದೇ ಅ
ಹ್ಮ್ ಮೊದ್ಲೆೇ ಅದೇ ತಗೊಂಡಿದ್ನಲ್ಲ ಅಲ್ಲೇ ಇದ್ದಾಗ
ಹಾ ಹಾ
ದೇನಾ
ನೀ ತೋಡ ಕಸತ ತುಸ
ಹ್ಮ್ ವಸದ ಈಗ ಇದಕ್ ನೋಡ್ಬೇಕು ಹ್ಮ್ ಫಸ್ಟ್ ಇಯರ್ಗೆ ಮಿಟರ್ಮ ಇತ್ತಲ
ಹಾ ಹಾ
ಅವಾಗ ತಗೊಂಡಿದನಿ ನೋಡ ಅದನ್ನ ರೆಡ್ಮಿ ನೈನ್ ಪೋವರ್
ಪವಾರ
ಅವಾಗ ತಗೊಂಡಿದ್ದು ಇನ್ನ ಹ ಚಲೋ ಬಂತ ಅಂದ್ರ ಡಿಸ್ಪ್ಲೇನೆೇ ಒಂದ ಎರಡ್ ಮೂರು ಸರಿ ಹೋಯ್ತವ
ದಗತಾನ ಮೇಕ ಹ ಅಲ್ಲ ಕೆಳಗಡೆ ಬಿದ್ದಯ್ತಾ
ಹಾ ಕೆಳಗಡೆ ಬಿದ್ದು ಬಿದ್ದು ಎರಡು ಮೂರು ಸತ್ತ ಹೋಗ್ಯದ ಈಗನು ಹೋಗ್ಯದ ಈಗನು ಹಂಗೆ ನಡಸಿ ಇನ್ನೊ ಒಂದು ದೀಪಳಿತನ
ಹ್ಮ ಹ್ಮ್
ದೀಪಳಿಗ್ ನೋಡೋಣ ಮತ್ ಅವಾಗಾದ್ರ
ಹೌ ಹಾ
ಹ್ಮ್
ಹ್ಮ್ ಹ್ಮ್ ತೊಬಳ ಆವದ ತೊಬಳ ಅವಾದ
ಹ್ಮ್ ಅದ್ಕ ಅವ ನೋಡಿ ತಗೊಂಡ್ರ ಅ ಗಪ್ಪಗಿದ
ಯಾವ ತಗೊಂಡ್ ಮಾಡಿದರ ಮೊಬೈಲ್
ಹಾ ಇನ್ನುೂ ಈ ಈಗೇನ್ ತಲೆಗಿ ಯವು ಇಲ್ಲ
ಹಾ
ಸ್ವಲ್ಪ ಇದು ತುಟ ಆದ್ಮೇಲೆ ನೋಡದ್ರತ
ಅಲ್ಲ ಯಾವ್ದು ಅಂತ ಇಷ್ಟ ಆಗಿರೋದ
ಹಾ ಪಿಕ್ಷೆಲ ಗೂಗಲ್ ಪಿಕ್ಕ್ಷೆಲ್ರಾ
ಗೂಗಲ್ ಪಿಕ್ಸೆಲ್. ಎಷ್ಟದ.
ಹ್ಮ್ ಹಂ ಎಷ್ಟ ದ ನಾಲ್ವತ್ನಾಕ್ ಸೆವೆಂಟಿ ಫೋರ್ ಇಲ್ಲಾಂದ್ರ ನಲ್ವತ್ನಾಕ ಸಾವ್ರ.
ಸೆವೆಂಟಿ ಫೋರ್
ಹ್ಮ್
ಹಾ
ಹ್ಮ್ ಹ್ಮ್ ಹ್ಮ್ ಈಗ ಅದ ಅಂದ್ರ ಕರೆಕ್ಟ್ ಅಂತ್ ಇಕ್ಕಂತ್ ನಂದು.
ಐಫೋನ್ ಬರುತ್ತಲ್ ಹೆಂಬತ್ತ್ ನಾಲ್ಕ ಸಾವ್ರ
ಹಾ ಇಲ್ಲ ಅದರಾ ನೋಡೋದು ಇಲ್ಲಾಂದ್ರ ಇದರಾ ನೋಡೋದು ಈಗ.
ಐಫೋನ್ ಸೆವೆಂಟೀನ್ ಬರುತ್ತಲ್ಲ ಹೆಂಬತ್ನಾಲ್ಕ ಸಾವ್ರ ರೂಪಾಯ
ಹ್ಮ ಸೆವೆಂಟಿ ಫೋರ್ ತೌಸಂಡ್ ಅದಕ್ಕ.
ಸೆವೆಂಟಿನು.
ಹ್ಮ್ ಐಫೋನ್ ಇದ ಸೆವೆಂಟಿ ಟೂ ಆದ್ರ ಇದಕ್ಕ ಸೆವೆಂಟಿ ಫೋರ್ ಅದ ನೋಡ್ಬೇಕ್ ಅದು ಯಾವ್ದ್ರ.
ನಮ್ಮ ಬ್ರದರ್ ತೊಂಡಾರ್ ಅಪ್ಪಾ ಐಫೋನ್ ಅಷ್ಟೇ.
ಯಾವ ಸೆವೆಂಟೀನಾ?
ಸೆವೆಂಟಿನ್ ತೊಂಡಾರ್ ಅಷ್ಟೇ.
ಸೆವೆಂಟೀನ್ ಅಷ್ಟೇ.
ಹ್ಮ್
ಚಲೋ ಭಾರಿ ಕ್ಯಾಮ್ರಾ ಅಂತ್ರೂ ಅಲ್ಟಿಮೇಟ್ ಅಂದ್ರು. ಅ.
ಅದು ಗ್ರೀನ್ ಗ್ರೀನ್ ಕಲರ್ದ ಶರ್ಟ್ ಹಾಕೊಂಡಿದ್ನಲ್ಲ.
ಹಾ ಹಾ ಪೋಸ್ಟ್ ಮಾಡಿದ್ ಅದು.
ಅದು ಒಂದು ಮತ್ತೊಂದು ವಿಡಿಯೋ ಎಡಿಟಿಂಗ್ ಇತ್ತಲ್ಲ ಅದು ಆಗ್ ಒಂದ್ ಅದರಲ್ಲೆ ವಿಡಿಯೋ ಮಾಡಿರೋದು ಎಡಿಟಿಂಗೂ ಕೂಡ ಅದರಲಲ್ಲೆ ಮಾಡಿರೋದು.
ಹ್ಮ್ ಹ್ಮ್ ಹ್ಮ್ ಅನಾಹುತ ಬರ್ತ ಪೋಟ್ನೂ ಆದ ಅದ್ರ ಅದ್ ನಾವ್ ಹೆಂಗ್ ಹೊಡಿತೀವಿ ಪೋಟೋ ಅನ್ನೋದ್ರ ಮ್ಯಾಗ ಡಿಪಂಡ್ ಅಪನ್ ನೋಡ್.
ಮೇನ್ ಫೋಟೋ ತೆಗ್ಯದ ಗೊತ್ತಾಗ್ಬೇಕ ಅದ್ರಾಗ.
ಹಾ ಆದ್ರಗ ಏನಲ್ಲಪ್ಪೋ ಪ್ರೋಟೋಟ್ನಗ ಹೋಗ ಬ್ರೋ ಪ್ರೊಟೆಸ್ಟ್ನಾಗ್ ಹೋಗಿ ಸೆಕೆಂಡ್ ಒಂದ್ ಶ್ಯಾಡೋ ದಾಗ್ ಹೋಗೋದ ಶ್ಯಾಡೋ ದಾಗ್ ಎಲ್ಲಾ.
ಅದೇ ನಿಮ್ ಗೊತ್ತಿದೆ ಹೇಳ್ತೀರ ನಮ್ಮಂತವ್ರ ಗೊತ್ತಿಲ್ಲಾರದ್ರ ಏನ್ ಮಾಡದ ಹೇಳಿ.
ಏನ ಹೇಳು ಮತ್ತ ಅದ್ರಾಗ ರೆ ಇದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಅನ್ನಹೂತ್ತ ಇಂತಲ್ಲಿ ಎಲ್ಲಿ ಆದ್ರೂ ಇದಕ್ಕ ಹೋಗಿರ್ತವಲ್ಲ.
ಬರತ್ತ ಏನ್ರೀ
ಹಾ ಬರ್ತೇ ಅಂದ್ರೆ ಈಗ ಸ್ವಲ್ಪ ದಿನ ಆಯ್ತ್ ಬಿಟ್ಟಿದ್ನಲ್ಲ
ಅಲ್ಲಾ ಕ್ಯಾಪ್ ಕಟ್ಟಿ ಮಾಡಕ್ ಬರತ್ತಾ ಅಂತ.
ಹ್ಮ್ ಈಗ ನನ್ ಫೋನ್ ಸರಿ ಇಲ್ಲಾ ಅಂತ ಗಪ್ಪಾಗಿದ್ದೀನಿ ಫೋನ್ ತಗೊಂಡ್ಮೇಲೆ
ಎಲ್ಲಾ ಸ್ಟಾರ್ಟ್ ಮಾಡಕ್ಂತೈತಿ.
ಹ ಹ
ಹ್ಮ್ ಈಗೆಲ್ಲಾ ಬಿಟ್ಟಿದೀನಲ್ಲ ಮತ್ ಈಗ ಫೋನ್ ಸರಿ ಇಲ್ಲಾರದಕ್ಕ ಅದೊಂದು ಫೋನ್ ಡಿಸ್ಪ್ಲೇ ಹೋಗಿದ್ದೊಂದು ನಮ್ಮರ್ ಒಂದು ಫೋನ್ ಹೆಂಗ್ ಒಡ್ಯದ ಅಂದ್ರ
ಅದಕ್ಕ ನೋಡೀಗ ಯಾವ್ದಾರ ಒಂದ್ ದಿನ ಹೊಸ ಪೋನ್ ತಗೊಂಡಿಂದ ಅದ್ರಾಗಿ ಇಡಿಟ್ ಮಾಡ್ಬೇಕು ಅಂತ ನನ್ ಹ್ಮ
ಹ್ಮ ತಗಿ ಯಾವ್ದಾದಾರೂ ಒಳ್ಳೆ ಫೋನ್ ತೊಗೋರಿ ಅದೇ ತೊಗೋರಿ ಫೋನ
ಹ್ಮ ಈಗ ಅಕ್ಕ ಯಾವ್ದಾದ್ರು ಚಲೋ ಪೋನ್ ತೊಗೋಬೇಕಂತ ಈ ಯಾವ ಫೋನ್ ಸಮಯದಾಗ ತಗ್ಬೇಕಂತೈ
ತುಂಬಾ ಸಿಂಪಲ್ ಆಗ ತೊಗೋಳ್ರಲ ಒಂದು ಎಪ್ಪತ್ತೈದು ಸಾವಿರ
ಹ ಈಗ ಅದನೂ ಇಲ್ಲಲ್ಲ.
ಅಲ್ಲ ಅಷ್ಟ್ರಲ್ಲಿ ತಗೊಳಿಯಲ್ಲ ಒಂದ ಚೆನ್ನಾಗಿರದು ಇವಾಗ ನತಿಂಗ್ ಬಂದಿದೆ ಅಲ್ಲ ನತಿಂಗ್ ಫೋರ್ ಬಿ ಅಂತ ಹೇಳಿ.
ಹಾ ಅದ್ನೂ ಅಷ್ಟೇ ಇದೆ.
ಎಷ್ಟು?
ಹಾ ಮೂವತ್ತು ಮೂವತ್ತೈದರ ತನ ಐತೆ.
ಫೋರ್ ಬಿ ಇವಾಗ ಆರ್ ಸಿ ಎಡಿಷನ್ ಅಂತ ಬಂದಿತ್ತಲ್ಲ.
ಹಾ ಅದು ನೋಡಿಲ್ಲ ಆದ್ರೆ ರೇಟ್ ಅದು ಫೋರ್ಬಿ ಇನ್ನ ಲಾಂಚ್ ಸಿಗದ ಅದು ನಿನ್ನೇ ಹಾ ನಿನ್ನೇನು ಮೊನ್ನೇಲೊ ಲಾಂಚ್ ಆದ್ರದಾ?
ಎಲ್ಲಾ ತ್ರೀ ಡೇಸ್ ಆಯ್ತು ಆಗಿ.
ಅದನೂ ಹಾ.
ಅದ ಅಂದ್ರೆ
ಪ್ರೖಸ್ ಹಾ ಪ್ರೈಸ್ ಎಷ್ಟಿದೆ?
ಪ್ರೈಸ್ ನೋಡ್ಲಿಲ್ಲಪ್ಪಾ ಅಷ್ಟಂತ ಆದ್ರೆ ಕಡೆ ಎಲ್ಲ ಸರ್ಚ್ ಮಾಡಿದೆ ಅದ್ರಲ್ಲಿ ಒಂದೂ ಇರ್ಲಿಲ್ಲ. ಹ್ಮ್ ಮತ್ತೆ ನೋಡಿದ್ರೆ ಯೂಟ್ಯೂಬ್ ಹೆಂಗಾದ ನೋಡ್ಬೇಕು ಯಾರಾರ್ ವಿಡಿಯೋ ಮಾಡಕಿರ್ತಾರಲ್ಲ-
ಹಾ ಅಂದ್ರೆ ಇನ್ನು ಲಾಂಚ್ ಆಗಿಲ್ಲ ಅಂತ ಅರ್ಥ.
ಹಾ ಇನ್ನೂ ಆಗಿಲ್ಲ ಲಾಂಚ್ ಬರೇ ಡೆಮೋ ಬಂದಿದೆ ಅಷ್ಟೇ.
ಹಾ ಡೆಮೋ ಬಂದಿದೆ.
ಹೆಂಗ ಹಿಂದೆ ಸೈಡ್ ಹಿಂದ ಹಿಂದ ಬ್ಯಾಕ್ ಕವರ್ ಇರ್ತಲ್ಲ.
ಹ್ಮ್
ಪಾರ್ಕೆಲ್ಲ ರೆಡ್ ರೆಡ್ಡು ಫುಲ್ಲು ರೆಡ್.
ಹಾ
ರೆಡ್ಡು ಮತ್ತೖತ್ ನಡು ಸೆಂಟ್ರಲ್ಲಿ ಆರ್ ಸಿ ಹೋಗ ಕುಂತಾರೆ. ಆ ತರ ಲಾಂಚ್ ಮಾಡೋವ್ರೆ ಯಾಕಂದ್ರೆ ಸ್ವಲ್ಪ ಫ್ರಾಂಚೖಸಿ ಇರ್ತಲ್ಲ ಅದ್ರಂಗೆ
ಹಾ
ಮತ್ತೆಂಗೊ
ಹ್ಮ್ ಹೌದು.
ಟೀ ಶರ್ಟ್ ಮೇಲೆ ನತ್ತಿಂಗ್ ಅಂತ ಇತ್ತು ನೋಡಿದ್ರಾ?
ಜರ್ಸಿ
ಹ್ಮ್ ಜರಸಿ ಮೇಲಿತ್ತಲ್ಲ ಹ್ಮ್ ಅದ್ರ ಸಲಾಗ ಸರಿ ಫೋರ್ ಎ ಫೋರ್ ಬಿನ ಲಾಂಚ್ ಮಾಡೋರೆ.
ಹ್ಮ್ ಹ್ಮ್ ಪೋರ್ಬಿ ಅಂತ ಲಾಂಚ್ ಮಾಡಿದವ್ರು.
ಹ್ಮ್ ಫೋರ್ ಬಿ ಅದು.
ಹ್ಮ್ ಆದ್ರೆ ಚಲೋದು ಒಂದು ನೋಡ್ಬೇಕು ಅದ್ರ ಫ್ಯೀಚರ್ಸ್ ಹೆಂಗಿದೆ ಮತ್ತ ಅದ್ರದ್ದು ಅಲ್ಲ ಲಾಂಚ್ ಹೆಂಗ್ ಬಿಡ್ತಾರ ಮತ್ತ್ ಕ್ಯಾಮ್ರಾ ಪಿಕ್ಚರ್ಸ್ ಹೆಂಗವ್ ಮತ್ತು
ಮತ್ತೆ ಇವಾಗ ಫೋರ್ ಎ ಮುಗಿತ್ತು ಮತ್ತೆ ಫೋರ್ ಎ ಮತ್ತೆ ತ್ರ್ರೀ ಎ ಮುಗಿತ್ ಮತ್ ಇವಾಗ ಫೋರ್ ಪಿ ಸ್ಟಾರ್ಟಿಂಗ್ ಲೆವೆಲ್
ಹಾ ಹೌದು.
ಕೋರ್ಬೆಯಲ್ಲಿ ಮತ್ತೆ ಮುಂದೆ ಲೈಟ ಏನ್ ಕೊಡ್ತಾರ ಗೊತ್ತಿಲ್ಲ.
ಹ್ಮ್ ಹ್ಮ್ ಏನ್ ಬಿಡ್ತಾರ ಗೊತ್ತಿಲ್ಲ. ಅದಕ್ಕೆ,
ಮತ್ತೆ ಅದ್ರಲ್ಲಿ ಪ್ರೊ ಬೀಡ್ತಾರ. ನಂಗ,
ಹ ಮತ್ತ ಇಂಗ ಆ ಅಪ್ಪಾಜಿ ತೊಂದಿದ್ದು ನಥಿಂಗ್ ಹಾ ತ್ರಿ.
ತ್ರಿ ಅನ್ ಅದು.
ತ್ರೀ ಪ್ರೊ ಅದು.
ಹಾ ನಮ್ಮ ಅಳಿಯನು ತೋಂಡನ್ ತ್ರಿ ಪ್ರೊ ನೇ ಅದು ನು.
ಹ್ಮ್ ಅಂದ್ರ ಅದಕ್ ಎಸ್ಟು ಮೂವತ್ತ ಎರಡ್ ಸಾವಿರ ಕೊಟ್ಟ.
ಹ್ಮ ಆದ್ರೆ ಚೆನ್ನಾಗಿ ಬರುತ್ತಲ್ಲ ನಥಿಂಗ್.
ಹ ಕ್ಯಾಮರ ಅನಾವ್ತ
ಹೌದಪ್ಪಾ ಅಂದ್ರೆ ಆಂಡ್ರಾಯ್ಡ್, ಅಲ್ಲ ಅದನು ಆಂಡ್ರಾಯ್ಡ್, ಮತ್ತೆ ಅದ್ರಲ್ಲಿ ಫೋಟೋ ಅಲ್ಲಿ ಎಂಟ್ರೆಸ್ ಹಾಕತಿವಲ್ಲಾ ಫೋಟೋ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಈ ತರ,
ಹ ಅದನ್ನೇ ಆಂಡ್ರೈಡ್ ಆದ್ರ, ಕ್ವಾಲಿಟಿ ಆದ್ರೆ ಅದಕ್ ಹಾಕ, ಕಣ ಇದು ಆಗುತ್ತೆ.
ಇಲ್ಲ ಅಷ್ಟೊದು ಕಡಿಮೆ ಆಗಿಲ್ಲ.
ಹಾ,
ಅಂದ್ರ ಐಫೋನ್ ಇಂದ ಇದರ ಕಡಿಮೆ ಆಗ್ತ ಇತತ್ತು ಆಂಡ್ರಾಯ್ಡ್ಗೆ. ಫೋನಲ್ಲಿ ಇರೋದು,
ಹ್ಮ್ ಅಂದ್ರೆ ಅಪ್ಪೀಚ್, ಅದ್ರಾಗೂ ಒ ಸ್ವಲ್ಪ ಅಪ್ಪಿ, ಪಿಚರ್ಸ್ ಚೊಲೋ ಅದಾವ ಅದ್ರಗನು ಸ್ವಲ್ಪ. ಮ ಸ್ನ್ಯಪ್ಟ ಸೆವೆನ್ ಹ್ಮ್ ಸೆವೆನ್ ಜಿ ಐತಿ. ಸ್ಯಾನ್ಪ್ಡ್ರ್ಯಾಗನ್.
ಹ್ಮ.
ಹ್ಮ ಎಲ್ಲಾ ಚೆನ್ನಾಗ್ ಬರ್ತದ. ಈಗ ಹೊಸ್ಥಗಿ ಒಂದು ಲಾನ್ಚ ಮಾಡ್ಯಾರ್ ನೋಡ್ ಸ್ಯಾಮ್ಸಂಗ್. ಹ್ಮ್,
ಯಾವದ.
ಸ್ಯಾಮ್ಸಂಗ್ ಯಾವ್ದೋ ಒಂದು ಹೊಸತಾಗಿ ಇದು ಬಿಟ್ಟನ್ ಲಾಂಚ್ ಓಯ್. ಅಲ್ಟಿಮೇಟ್ ಐತಿ ಪೋನ್. ಇಪ್ಪತೈದ, ಇಪ್ಪತ್ತೈದ ಹಾ ಇಪ್ಪತ್ತೈದು ಸಾವಿರಕ ಮಸ್ತ್ ಪೋನ್.
ಹೌದಾ. ಹ್ಮ್ ಅಪ್ಪ.
ಹೇ ಅದಕ್ಕ, ನೋಡ್ಬೇಕಂತೆ ಹೀಗೇನ. ಬ್ಯಾಟ್ರಿ ಪವರ್, ಆರ್ ಸಾವಿರ ಎಂ ಎಚ್. ಮತ್ತ ಇದ ಅಂತ್ರು, ಗೇಮಿಂಗ್ ಆ ಗೇಮಿಂಗ್ ಸೆವೆನ್ ಜನ ಎಡು ಜನ ಸೆವೆನ್ ಜನ್ ಐತಿ.
ಹ್ಮ್.
ಹಾ, ಮತ್ತ ಇದು ಅಂತ್ರು, ಕ್ಯಾಮ್ರಾ ಅಂತ್ರು, ಸಿಕ್ಸ್ಟಿ ಫೋರ್ ಎಮ್ ಎಚ್ ಹಿಂಗ, ಅಲ್ಟಿಮೇಟ್ ಐತಿ ಅದುನು. ಮತ್ತ, ಸಿಕ್ಸ್ ಇಯರ್ಸ್ ಇದು ವೆರಸನ್ ಐತಿ.
ಹ್ಮ್.
ಹ್ಮ್ ಮತ್ತ, ಫೀಚರ್ಸ್ ಅತ್ರ ಸ್ಯಾಮ್ಸಂಗ್ವು ಅಲ್ಟಿಮೇಟ ಆವ ಒಂದೊಂದು.
ಹ್ಮ್ ಹ್ಮ್.
ಆ ಚಲೋಯ್ತಾಂದ್ರಪ್ಪ.
ಹೌದ
ಹ್ಮ್
ನನ್ನ ಹತ್ರ ನು ನೀವ್ ಹೇಳಿದ್ರ ಅದೇ ಫೋನ್ ಇರೋದು
ಹ್ಮ
ಇನ್ನು ಅದೇ ಇದೆ ಒಂದ್ಸರ್ತಿ ಡಿಸ್ಪ್ಲೇ ಆಾಕಿಲ್ಲ ಏನು ಮಾಡಿಲ್ಲ ಇನ್ನನಾದ್ರರು
ಹಾ ಅದು ಆದ್ರ ಚೆನ್ನಾಗಫೋಟೋ ಅನಾವತ ಬರ್ತ ಹದ್ರ
ಹ್ಮ್ ಇನ್ನುೂ ಚೆನ್ನಾಗಿದ್ರಿ ಬ್ಯಾಟ್ರಿ ಪಿಕಪ್ ಕೂಡ ಅದೇ ತರ ಇದೆ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ ನಾನ ಅದೇ ತರಾನೇ
ಹ್ಮ್
ಇನ್ನು ಕೂಡಾ ಹೆಂಗಾಗಲ್ಲ ಪಬ್ಜಿ ಆಡ್ತೀನಿ ಯಾವಾಗವಾಗ
ಹ್ಮ
ನಿನ್ನ ಸ್ಟೋರೇಜ್ ಕೂಡ ಫುಲ್ ಆಗಿಲ್ಲ ನಮ್ದು ಎಷ್ಟು ಮೂರ್ ವರ್ಷ ಆಯ್ತುವಾಗ
ಹ್ಮ್ ಹ್ಮ್ ಹ್ಮ್
್ಮ ಸರಿ ತೋಳೆ ನಾನ್ ಮಾಡ್ತೇನೆ ಆಮೇಲೆ